ಕೇಳಿಸ್ತಾ ಆಯ್ತ
ಮತ್ತೆ
ಒಂದ್ ಸ್ವಲ್ಪ ಜೋರ್ ಮಾತಾಡು.
ಇನ್ನ ಸ್ವಲ್ಪ
ಹ್ಮ್ ಹ್ಮ ನನ್ಗೇನು ಕೇಳಿಸ್ತಾ ಇಲ್ಲಾ ನೀನ್ ಆದಷ್ ಷ್ಟು ಜೋರಾಗಿ ಮಾತಾಡೋ ಕಡೆ ಆದ್ರು ಬರ್ಬೇಕು ಇಲ್ಲ ನೀನ್ ಜೋರಾಗಿ ಆದ್ರು ಮಾತಾಡ್ಬೇಕು.
ಹೌದ
ಕೇಳಿಸ್ತಾ ಇಲ್ಲ ನಂಗೆ ಹ ಹ್ಮ್
ಇವಗ
ಹ ಇನ್ ಸ್ವಲ್ಪ
ಇನ್ನ ಹೊರಗಡೆ ಹೋಗ್ಬೇಕ್ ಕಾ
ಓಕೆ
ಇವಗ್ ಓಕೆನ
ಹ್ಮ್ ಮಾತಾಡು ಮಾತಾಡು. ಹೇಳು ಹೇಳು ನಿಮ್ ಖಾಸಗಿ ಸರ್ಕಾರಿ ಕೆಲ್ಸ ಬೇಡ ನಂಗೆ ನಂಗೆ ಖಾಸಗಿ ಕೆಲ್ಸ ಸನೆ ಸಾಕು ಅಂತೆಲ್ಲ ಹೇಳು ಹೇಳು
ಹ್ಮ್ ಹೌದು ನಂಗೆ ಗೌರ್ಮೆಂಟ್ ಕೆಲ್ಸ ಏನ್ ಬೇಡ
ನಿ ಸ್ವಲ್ಪ ಜೋರಾಗಿ ಮಾತಾಡ್ಬೇಕು ಅಲ್ಲೆಲ್ಲೋ ಈಗ್ ಬಂದಿದ್ದಲ್ಲ ಅಲ್ಬಾ
ಅಲ್ಲೇ ಇರೋದು ಇವಾಗೂನು.
ಹ ಇವಾಗವಾಗ ಸರಿ ಸರಿ. ಹ್ಮ್ ಹೇಳಪ ಮತೆ
ಮತ್ತೇನ್ ಊಟ ಮಾಡಿದ್ರಿ
ಏನ್ ಊಟ ಮಾಡ್ಲಿ ಅದೇ ಇಡ್ಲಿ ಎರಡ್ ಇಡ್ಲಿ ರವ ಇಡ್ಲಿ ಉಪ್ಪು ಖಾರ ಹುಳಿ ಇಲ್ದೆ ಇರೋ ಸಾಂಬರು. ಹ
ಹ್ಮ
ಅಂಥದ್ದು ನಮ್ಮ್ದು ಸಾಂಬಾರು ಹ್ಞ. ನೀವೇನ್ ಆರಾಮಾಗಿ ನಿಮ್ಮಮ್ಮ ಅಮ್ಮ ಮಾಡಿಕ್ಕಿರ್ತಾರೆ ತಿಂತೀರಾ.
ಹ್ಮ್ ನೀವು ಊರ್ಗ್ ಬರ್ತೀನಿ ಅಂತ್ ತಿದ್ರಲ್ವಾ ಬರ್ಲಿಲ್ವಾ.
ಬರ್ಬೇಕು ಅಂದರೆ ನನ್ಗೆ ಎಲ್ಲಿಗೋ ಇನಿಗೊ ಆಗ್ಲಿಲ್ಲ ಅವ್ರು ರಜಾ ಕೊಡ್ಲಿಲ್ಲ ನಾನು ಸೋಮವಾರ ರಜಾ ಹಾಕ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೆ.
ಹುಂ ಹುಂ
ನಂದರ್ಧ ದಿನ ಮುಂಚೆನೆ ಆಗೋಗಿತ್ತೀಂಗ್ಳಲ್ಲಿ.
ಹ್ಮ್
ಕ್ಕೆ ಬರೋಕ್ಕಾಗಲಿಲ್ಲ.
ಹೌದಾ
ಏನ್ ಮಾಡೋದು? ನಿಂತರಾ ನಾನು ಸ್ಟೂಡೆಂಟ್ ಆಗಿದ್ರೆ ಓಡ್ ಬಂದ್ಬಿಡ್ಬೋದಾಗಿತ್ತು ಹ್ಮ್.
ಹೌದು
ಹ್ಮ್ ಅಲ್ಲ ಇವಾಗ ಹೆಂಗು ರಜಾ ಇದೆಯಲ್ಲ ಎಲ್ಲಾದ್ರೂ ಓಡಾಡು ಹೊರ್ಗಡೆ ಹ್ಮ್.
ಹ್ಮ್ ನೋಡ್ಬೇಕು, ಅದೆ ನಾವು ಹೋಗೋಣ ಮಂತ್ರಾಲಯಕ್ ಹೋಗೋಣ ಅಂತ ಅನ್ಕೊಂಡಿದ್ ವಿ ನಾವುನು.
ನಿಮ್ಮನೆಯವ್ರೆಲ್ಲಾ
ಹ್ಮ್ ಮನೆಯವ್ರು ನೋಡ್ಬೇಕಿನ್ನ.
ಹ ಹೌದಾ ಮಾಡ್ಕೊಳ್ಳಿ ಮಾಡ್ಕ ಕ್ಕೊಳಿ ಎಲ್ಲ ಯೋಜ್ನೆ ಮಾಡ್ಕೊಂಡು ಹೋಗ್ಬಿಟ್ಟು ಬನ್ನಿ.
ಹ್ಮ್
ಹ್ಮ
ಹೌದು ನೀವು ಮಂತ್ರಾಲಯಕ್ಮಾತ್ರಾನೇ
ಮಂತ್ರಾಲಯಕ್ಕ್ ಹೋಗ್ತೀರಾ ಯಾವಾಗ ಹೋಗ್ತೀರಾ ಮತ್ತೆ? ಶನ್ವಾರನೋ ಭಾನ್ವಾರನೋ ಹಂಗೋದ್ರೆ ಶನಿವಾರ ಒಂದೊಂಬತ್ತ್ ಪರ್ಸೆಂಟು. ಇಲ್ಲ ಭಾನುವಾರ ಆದ್ರ್ ಅದೆ ನನ್ಗೆ ಅಂದ್ರೆ ರಶ್ ಇರುತ್ತಂತೆ. ಶನಿವಾರ ಭಾನುವಾರ ಹಂಗೋದ್ರೆ
ಎಲ್ಲರ
ಹೋದ್ರ ಮಧ್ಯದಲ್ಲಿ ಹೋಗ್ಬೇಕು ಅಂತ ನಿಮ್ಗೆ ಯಾವ್ ವಾರ ಆದ್ರೆ ಸರಿ ಹೋಗುತ್ತೆ.
ಗುರುವಾರ ಹೋಗೋಣ ಅಂತ
ಹ ಗುರುವರನ ಹ್ಮ ಗುರುವಾರ ಕಷ್ಟ ಇರುತ್ತೆ ತುಂಬಾ ರಶ್ಶು. ಅವತ್ತು ಅದೇ ಅವತ್ ದಿನ ಬೇರೆ ಅಲ್ವಾ ಹ್ಮ್ ರಾಯರ್ವಾರ ತುಂಬಾ ಜನ ಇರ್ ರ್ತಾರೆ ಹ್ಮ್ ಅದಿಕ್ಕೆ ಮತೆ ಅವತ್ತು ತುಂಬಾ ಕಷ್ಟ ಇರುತ್ತೆ.
ಹೌದು ಹ್ಮ್ ನಾವು ನೋಡ್ತಾ ಇದ್ದೀವಿ.
ಯಾವ್ದು ಸಿಗಲ್ವಾ ನಿಮ್ಗೆ ಹೋಗ್ಬರಕ್ಕೆೆ
ಇನ್ನ ಸೋಮವಾರ ಮಂಗಳವಾರ ಬುಧವಾರದಲ್ಲಿ ಹೋಗ್ಬೇಕು.
ಹ್ಮ್ ಸೋಮವಾರ ಮಂಗಳವಾರ ಬುಧವಾ ಅಂದ್ರೆ ನಾಳೇನೇ ಬುಧ್ವಾರ
ಈ ವಾರ ಅಲ್ಲ ಅದ್ರ ಮುಂದಿನ ವಾರ.
ಆದ್ರ ಮುಂದಿನ ವಾರ ಹ್ಮ್ ಹ್ಮ್ ಹೌದ
ಹ್ಮ್ ಅಂದ್ರೆ ಇವ ಅದೇ ಇವಾಗ ಟಿಕೆಟ್ ಹ ಕೇಟ್ ಎಲ್ಲಾ ಬುಕ್ ಮಾಡ್ಕೊಬೇಕಲ್ವಾ ಅದಕ್ಕೆ ಎರಡು ವಾರದ್ ಮುಂಚೇನೆ ಮಾಡ್ಕೊಬೇಕಂತೆ ಟ್ರೈನ್ ಟಿಕೆಟ್ನೆಲ್ಲ
ಬೇಜಾರ್ ಮಾಡ್ಕೊಳ್ದೆ
ನಾನ್ ನಿಧಾನಕ್ಕೆ ಮಾತ್ ತಾಡ್ತಿದ್ದೀನಿ ಅನ್ಸುತ್ತೆ.
ಹಾ ಮತ್ ಜೋರಾಗ್ ಮಾತಾಡು.
ಹ ಅದೇ ಇನ್ನೊಂದ್ ಎರಡು ವಾರ ಆದ್ಮೇಲೆ ಟ್ರೈನ್ ಬುಕ್ ಮಾಡ್ಕೋಬೇಕಲ್ಲ ಹ್ಮ್ ಬುಕ್ ಮಾಡ್ಕೋಬೇಕಲ್ವಾ ಎರಡು ವಾರಕ್ ಮು ಚೇನೆ ಮಾಡ್ಕೊಬೇಕಲ್ವಾ
ಹ್ಮ್ ಏನಪ್ಪಾ ನನಿಗ್ ಗೊತ್ತಿಲ್ಲಾ ದೊಡ್ಡೊವ್ರು ನೀವು ಹೇಳ್ಬೇಕು ನೀವ್ ಹೇಳಿದ್ರ್
ಅ ಅದೇ ಹಾ ಅದೇ ಎರಡ್ ವಾರದ್ ಮುಂಚೆ ನೆ ಮಾಡ್ಕೊಬೇಕಂತೆ ಟ್ರೈನ್ ಟಿಕೆಟ್. ಬುಕ್ ಎಲ್ಲಾ ಹ ಅದಕ್ಕೆ ಇವಾಗೆ ಮಾಡ್ಕೊಂಡ್ರೆ ಇನ್ನ ಎರಡ್ ವಾರ ಮೆನು
ಹ್ಮ್ ಅನ್ಕೊಂಡಿರೋದೇನ ಅ ಅನ್ಕೊಂಡಿತಕ್ಷಣ ಮಾಡ್ಬಿಡ್ಬೇಕು. ನಾವ್ ಮೂರ್ ವರ್ಷ ಹಿಂದೆ ಹಿನ್ ದ ಅನ್ಕಂತಾನೇ ಇದಿನ್ ನಾನು. ಅದು ಹೋಗಕೆ ಆಗ್ತಾ ಇಲ್ಲ ಹ್ಮ್ ಹ್ಮ್ ಇಪ್ಪತ್ತಾರ್ ಅಲ್ವಾ ಇವಗ ಇಪ್ಪತ್ಮೂರು ರಿಂದ ಅನ್ಕೊತನೇ ಇದಿನಿ ಹ್ಮ್ ಅದು ಹೋಗಕ್ ಆಗ್ತಿಲ್ಲ ಅದ್ ಅನ್ಕೊಂಡಂಗ್ ಹೋಗ್ಬಿಡ್ಬೇಕು. ಬೇಗ್ನೇ ಕೆಲ್ಸ ಆಗ್ಬಿಡುತ್ತೆ ಹೋಗಿಲ್ಲ ಅಂದ್ರೆ ಕೆಲ್ಸ ಲೇಟ್ ಆಗ್ ಬು ಅದಕ್ಕೆ ಮ ಮಾಡಿ ಮಾಡಿ ಇಲ್ಲಿಂದನೆ ಹೋಗ್ರಿ ಬೆಂಗ್ಳೂರಿಂದ.
ಹ್ಮ್ ಅಲ್ಲಿ ಯಶವಂತಪುರಿಂದ
ಹ್ಮ್ ಹ್ಮ್ ಯಶವಂತಪುರ ಆದ್ರು ಸರಿ ಮೆಜೆಸ್ಟಿಕ್ ಆದ್ರು ಸರಿ ಅಲ್ಲಿಂದ ಹೋಗ್ರಿ
ಹ್ಮ್
ಹೋಗಿ ಬಂದ್ಬಿಡ್ಬೋದು. ಹ್ಮ್ ಬರಿ ಮನ್ ತ್ರಾಲಯ ಅಷ್ಟೇನಾ
ಹ್ಮ್ ಮಂತ್ರಾಲಯ ಅಷ್ಟೇ.
ಅದೇ ಅದೇ ಹೋಗ್ಬಿಟ್ ಬನ್ನಿ. ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಅಂದ್ರೆ ತುಂಬಾ ರಶ್ ಅಂತೆ. ಏನ್ ಕಾಲಿಡಕ್ ಆಗಲ್ಲ. ಅಂಗ್ ಜನಾ ಜಂಗುಳಿ ಹಂಗಿರತರ ಅ ತೆ ನಾ ನನ್ ಸ್ನೇಹಿ ತೆ ರ ಎಲ್ಲ ಹೋಗಿದ್ರಲ್ಲ ತುಂಬಾ ಸತಿ ಹೋಗಿ ಬಂದಿದರ ಅವ್ರು. ಅವರೆಲ್ಲಾ ಹೇಳ್ತಾರೆ ಓ ಡ ಗುರುವಾರ ಶುಕ್ರವಾರ ಅದು ಬಿಟ್ಟು ಬೇರೆ ನೀವು ಸೋಮವಾರ ಹೋಗಿ ಮಂಗಳವಾರ ಬುದುವಾರ ಹಾ ನಾಲ್ಕ್ ದಿನದಲ್ಲಿ ಯಾವತ್ತಾದ್ರೂ ಹೋಗಿ ಆರಾಮಾಗಿ ದರ್ಶನ ಮಾಡ್ಕೊಂಡ್ ಬರ್ಬೋದು ರಾಯರನ್ನ ಪೂಜೆ ಮಾಡ್ಕೊಂಡ್ ಬರ್ಬೋದು ಅಂತ ಹೇಳ್ತರೆ.
ಹ್ಮ್ ಹೌದು.
ಹ್ಮ ಹಂಗಾದ್ರೆ ಬೇಗ ಬುಕ್ ಮಾಡಿ ಬೇಗ ಆನ್ಲೈನ್ಲ್ಲೇ ಮಾಡ್ಕೊಳ್ರಿ. ಆನ್ಲೈನ್ ಅಲ್ಲೇ ಮಾಡಿದ್ರೆ ಹ್ಮ್ ನೋಡ್ ನೋಡು. ಹ್ಮ್ ನೋಡಿ ಮಾಡ್ಕಳಿ ಮಾಡ್ಕೊಂಡು ಹೋಗ್ಬಿಟ್ ಟ್ಟು ಬನ್ನಿ ಹ್ಮ್ ಈಗ ಮತ್ ಮತ್ತೆ ನಿಮ್ಗೆ ನೀವು ರಜಾ ಹಾಕೊಂಡ್ ಹೋಗ್ಬೇಕಂದ್ರೆ ಕಷ್ಟ ಆಗತ್ತೆ. ಅವಾಗ ಇಲ್ಗೆ ಬರ್ಬೇಕು ನೀವು ಶನಿವಾರ ಭಾನುವಾರಕ್ಕೆ ಹ್ಮ್ ಅದಕ್ಕೆ ಏ ಇಲ್ಲ ಇವಾಗ ಲ್ಲ ಮೈಸೂರಿಂದಾನೂ ಇದೆಯಂ ತೆ ರೈಲು ಮೈಸೂರಿಂದ ಅಂದ್ರೆ ದುಡ್ಡು ಜಾಸ್ತಿ ಆಗುತ್ತೆ ಅದು. ಟಿಕೇಟು ಶತಾಬ್ದಿ ಅಲ್ಲ ಶ ತಬ್ದಿಯಲ್ಲ ಒಂದೇ ಬಾರತ್ ಕರೆಕ್ಟ್. ಹ್ಮ್ ಒಂದೇ ಭಾರತ್ ತ್ ಟ್ರೈನ್ ಐತೆ ಒಂಬತ್ ಗಂಟೆ ಏನೋ ಜರ್ನಿ ಅಷ್ಟೇ ಹ್ಮ್ ಹ್ಮ್ ಬೇಗ ಹೋಗಿ ಬರ್ಬೋದು.
ಹ್ಮ್ ಸ್ವಲ್ಪ ಕಷ್ಟ ಆಗುತ್ತೆ.
ಸಾವರ್ಪಾಯಿ ಸಾವಿರದ ಎಂಟುನೂರೊ ಏನೊ ನೋಡ್ದೆ ನಾನು. ಅದು ಟಿಕೆಟ್ ರೇಟ್ ಹ್ಮ್ ಅದೇ ಅದೇ. ಅಷ್ಟು ಅಷ್ಟು ಮಾಡ್ಕೊಂಡ್ರೆ ಹೋಗ್ಬಿಟ್ಟು ಬರ್ಬೋದು. ಅಂದ್ರೆ ಬೇಗ ಹೋಗಿ ಬೇಗ ಬರ್ಬೋದಲ್ವಾ ದರ್ಶ್ನ ಮಾಡ್ಕೊಂಡು ಹ್ಮ್ ಅದೇ ಮಾಡ್ ಕೊಳಿ ಒಂದೇ ಭಾರತ್ತಲ್ಲಿ ಇನ್ ಬೇರೆ ರೈಲುಗಳು ನೋಡಿದ್ರೆ ಅದೆಲ್ಲಾ ಜಾಸ್ತಿ ಟೈಮ್ ತಗೊಳುತ್ತೆ ಹೋಗಕು ಬರಕ್ಕೆ.
ಹಾ
ಅದೆಲ್ಲ ಇದ್ರಲ್ಲೆ ಚೆನ್ನಾಗಿರುತ್ತೆ ಹೊಸದಲ್ವಾ ಇದು. ಬೇಗ್ನೇ ಹೋಗುತ್ತೆ. ಹ್ಮ ಸ್ಪೀಡೆಲ್ಲ ಜಾಸ್ತಿ ಇರುತ್ತೆ ಇದಿಕ್ಕೇ. ಅನುಕೂಲಾನು ಇ ರುತ್ತೆ ಒಂದ್ ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತಷ್ಟೇ ಇನ್ ಮಾಮೂಲಿ ನಾವು ಕರ್ಚ್ ಮಾಡ್ ಮಾಡೇ ಮಾಡ್ತೀವಲ್ವಾ
ಹ್ಮ್
ಕೆ ಹೋಗ್ಬಿಟ್ಟು ಬನ್ನಿ ಒಂದೇ ಭಾರತ್ತಲ್ಲಿ ಹೋಗಿ ಚೆನ್ನಾಗಿರುತ್ತೆ. ನನ್ಗೂ ಅದೇ ಇಷ್ಟ ಒಂದೇ ಭಾರತ್ತಲ್ ಹೋಗಕ್ಕೆ.
ಹ್ಮ್ ಹುಡುಕ್ತಾ ಇದ್ದೀನ್ ನಾನುನು.
ಹುಡ್ಕು ಒಳ್ಳೇದು ದೇವ್ರು ಒಳ್ಳೆ ಬುದ್ದಿ ಕೊಟ್ಟಿದರೆ ಹೋಗ್ಬಿಟ್ ಬಾ. ನಿಮ್ ಫ್ಯಾಮಿಲಿ ಜೊತೆ ನಿಮ್ಮಮ್ಮ ಅಪ್ಪ ತಂಗಿ ತಮ್ಮ ಎಲ್ಲಾರೂ ಬರ್ತ್ತಾರಲ ಹೋಗ್ಬಿಟ್ ಬನ್ನಿ ಬಿಡಿವಿದ್ದಾಗೆಲ್ಲ ಹೋಗ್ಬಿಟ್ಟು ಬರ್ಬೇಕು ನಾವೇನೇನು ಅನ್ಕೊಂತೀವಿ ಮತ್ ನಮಗೆ ಅದಕ್ ಕೋಸ್ಕರ ಮತ್ತು ಕಾಯೋಕ್ಕಾಗಲ್ಲ ಆ ಕಾಯೋರು ಇದ್ರಲ್ಲಿ ನಮಗೆ ಏನು ಫ್ರೀ ಮಾಡ್ಕೊಳಕ್ಕಾಗಲ್ಲ ಹಂಗಾಗೋಗ್ಬಿಡುತ್ತೆ. ಹೋಗ್ಬೇಕು ಅನ್ಕೊಂಡಗ ಹೋಗ್ಬಿಟ್ ಬಂದ್ಬಿಟ್ರೇನೆ ಮಾಮೂಲಿ ಖರ್ಚು ವೆಚ್ಚ ಇದ್ದೇ ಇರ್ ತವೆ ಆವ್ ಯಾವತ್ತಿರಲ್ಲ ನಾವು ಬದಕ್ ಕ್ಕಿರೊವರ್ಗು ಅವ್ ನಮ್ಮನ್ ಬಿಟ್ಟೋಗಲ್ಲ. ಖರ್ಚು ಮಾಡೋದು ಖರ್ಚು ಮಾಡೋದು ತಿ ತಿನ್ನದು ದಂಗವು ಯಾವತ್ ನಾವ್ ತಿನ್ನಲ್ಲ ಯಾವತ್ ತಿಂದೆ ತಿಂತಿವ್ ತಾನೇ ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ ಅಂದಾಗ ತಿನ್ನೋದ್ ಬಿಡ್ತಿವ ಅಷ್ಟೇ. ಒಂದ್ ದಿನ ಎರಡ್ ದಿನ ಹ್ಮ್ ಆಮೇಲೆ ದಿನಾಗ್ಲು ತಿಂತನೆ ಇರ್ ತಾನೆ ಹ್ಮ್ ಹಂಗೆ ವೇಳಾಪಟ್ಟಿ ನಮ್ದು ಹಂಗೆ ಅದನ್ನ ಬಿಡ್ಬಾರ್ದು ಹ್ಮ್ ಹೋಗ್ ಬರ್ಬೇಕು ನೋಡ್ಕೊಳಿ ಆದಷ್ಟು ಬೇಗ ನೋಡ್ಬಿಟ್ಟು ಬುಕ್ ಮಾಡ್ಕೊಂಡು ಹೋಗ್ಬಿಟ್ಟು ಬನ್ನಿ. ಚೆನ್ನಾಗಿರುತ್ತೆ ಮಧ್ಯದಲ್ಲೇ ಮಾಡು ಆದಷ್ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಒಳಗಡೆ
ಹ್ಮ್ ಹಂಗೆ ಮಾಡ್ತೀನಿ.
ಇಲ್ಲ ಅನ್ಕೊತೀನಿ ಆದ್ರೆ ಗುರುವಾರ ಇರುತ್ತಲ್ವಾ ಗುರುವಾರದ್ದು ಶುಕ್ರವಾರಕ್ಕೂ ಬಂದ್ಬಿಟ್ಟಿರುತ್ತೆ.
ಹ್ಮ್
ಕೆಲವಂದೆಲ್ಲ ಆಫೀಸ ಇಂದ ಹೋಗೋರೆಲ್ಲ ಶುಕ್ರವಾರ ಶನಿವಾರ ಕೊತಾರಲ್ಲ ಶನಿವಾ ಭಾನುವಾರ ಹಂಗೆ ಹಂಗಲೂ ರೆಸ್ ಶ್ ಆಗುತ್ತೆ ಹ್ಮ್ ಏನಾದ್ರು ಹಾಕೊಂಡ್ರು ನಾವು ಗುರುವಾರಿಂದ ಈ ಚ್ಚೆಗೆ ಆಕೊಂಬೇಕು ಹ್ಮ್ ಅದೇ ಅದೇ ಆತರ ಏನು ಮಾಡಪ್ಪಾ ಮಾಡಿ ಆ ಪೋರ್ಕ್ ಬನ್ನಿ ಆಯ್ತಾ ಒಳ್ಳೇದಾಗ್ಲಿ ನಮ್ಗೂ ಒಂದು ಸ್ವಲ್ಪ ಪ್ರಸಾದ ಯತ್ಕಬನ್ನಿ. ಏನು ಹೇಳಿಲ್ವಲ್ಲ ಅದೇ ಓಗ್ಬಿಟ್ಟು ಬನ್ನಿ ಅಂ ದೆ ನಾನಷ್ಟೆ ಯಾಕೆ ಕಿವಿ ಹೋಗ್ಬಿಟ್ಟೈತ ನಿಮ್ಗೆ.
ಇಲ್ಲ ಏನು ಕೇಳಿಸಲಿಲ್ಲ
ಹ್ಮ್ ಹಂಗ ಹೋಗ್ಬಿಟ್ ಬನ್ನಿ ಹೋಗಿ ದೇವ್ರ ದರ್ಶ ನ ಚೆನ್ನಾಗಿ ಮಾಡ್ಕೊಂಡ್ ಬನ್ನಿ ಅಂ ತಂದೇ ನಾನು
ಹ್ಮ್ ಹೌದು ಹೋಗ್ಬೇಕು.
ಹ್ಮ್ ತರ್ತೀಯ ಇಲ್ಲ ಹೋಗ್ಲಿ ಹ್ಮ್ ತರ್ತೀನಿ ತರ್ತೀನಿ ಹ ಹ ತಗಬಾ ತಗಬಾ ತಂದಿಲ್ಲ ಅಂದ್ರೆ ಯಾರ್ ಬಿಡ್ತಾರಿ ಇಲ್ಲಿ ನಿನಗೆ ಹ ಎಂಗೋ ಸೇಫ್ ಆಗಿ ಹೋಗ್ ಬಿಡ್ಬಾ ಪ್ರಸಾದ ಆಮೇಲೆ ಹೆಂಗಿದ್ರು ತಗೊಬಡ್ತೀಯ ಅಂತ ನನಗ್ ನಂಬಿ ಕೆ
ಹ್ಮ್ ತರ್ತೀನ್
ಇವಾಗ ಎಲ್ಲಿದ್ಯೋ ಅಲ್ಲೇ ಇರೋ ಬೇರೆ ಕಡೆ ಹೋಗ್ಬೇಡ ಆಮೇಲೆ ಯಾರ ಕರೆದ್ರು ಯಾರೋ ಫೋನ್ ಮಾಡಿದ್ರು ಅಂತ ಹಾ ಹೋಗ್ಲು ಬೇಡ. ಆಯ್ತಾ ನಕ್ಕೊಂಡ್ ನಕ್ಕೊಂಡ ಅಲ್ಲೆ ಇರು ಹಾ ಸರಿ ಆಯ್ತು ಮತ್ ಕಾಲ್ ಮಾಡ್ತನಿ ಇರು.